ಇಬ್ರು ಎಕಡೆ ಹೋದ್ರೆ ಎಲ್ಲಿ ಕುಂತಿದ್ರು ಮತ್ ಹೋಗಿ
ಇಲ್ರಿ ಕಣ್ ಮನ್ಯ ಸ್ವಲ್ ಕೆಲ್ಸ ಐತ್ತ್ರಿ ಬಂದಿ ಬಂದತ್ರಿ ಹ ಆಯ್ತ ಇ ಅಮ ಯೇಸ್ ಬಂದ್ರ ಸರ್ ನೀಮವು ಗಾಡಿ ಹೋಗಿದ್ರಲ್ಲಾ ನಾಲ್ಕಕ್ ತಿಂಗಳ
ಬಂದರಿ ಒಂದ್ ಹಂಗೆ ಒಂದ್ ಎರಡ್ ಮೂರ್ ಎರ ಎರಡ್ವರ್ ಲಕ್ಷ ಆಗಿದ್ವಿನ್ರೀ
ಯಾರ್ ನಿಮ್ದುರಿ
ಹಾ ರೀ
ಏಟ್ ಕೂಡ್ತರ ತಿಂಗಳೇ
ಐತ್ ರೀ ತಿಂಗಳ ಒಂದ್ ಅರವತ್ತೈದ್ ಸಾವಿರ ಬಿಳತ್ ರೀ ಪೇಮೆಂಟ್ ಏನ
ಮತ್ತ ಅದ್ರ ಏನದ ಕತ್ತದೇನ್ ಹಂಗ ಪಿ ಎ ಪ ಎ ಗೌರ್ಮೆಂಟ್ ನೌಕ್ರಗ್ ಹೆಂಗದ್ರ ಹಂಗ
ಏ ಇಲ್ರರಿಏ ನಾವ್ ರೈತರ ಮಕ್ಕಳವ್ರರಿ ಏನ್
ಇದೇನ್ ನೀ ನಡಸದೇ ಪ್ರೈವೇಟ್ ರೀ ಗೌರ್ಮೆಂಟ್ ರೀ ಗಾಡಿ
ಪ್ರೈವೇಟ್ ಆದ್ರಿ ರೈತ ತೋತನ್ರಿ ಒಬ್ಬಾ ಗರ್
ಅಂದ್ರ ಈಗ ನಮ ಟ್ಯಾಕ್ಟರ್ ಹೆಂಗ ತೋಾರ ಹಂಗೆಏನ್ೀ ಅದನು
ಹಾ ತೋನ್ಕೇಶಿ ದುಡಸ್ಬಬೇಕಕ್್ರೀ ಜಗ್ಗಿಯ ಪೈದ ಬಾಳದ್ರಿ ಅದ್ರಗ ಅದ ನೋಡ್ರಿ ಒಂದ್ ಮಷಿನ್ಕ್ ತೊಂಬತ್ ಮೂೂರ್ ಲ ಏಳ್ ಲಕ್ಷ ಆದದ್ರಿ ಅವು ಗಾಡಿ ತೋ ಹ ಗಾಡಿ ತೊಬಕ್್ರೀ ಮತ್ತತ್ ಐವತ್ ಲಕ್ಷ ಕೊಟ್ಟು
ಅಾ ಆ ಕಡೆ ಈಡೆಂದ ಒಂದೂ್ ಕೋಟಿ ಆಯಐತಿರಲ್ರಿ
ಒಂದ್ವರೆ ಕೋಟಿ ಹೊ ಬರತ್ತೀ ಖರ್ಚು ಒಂದ್ವರ್ ಕೋಟನ್ ಎಡ್ಸಿದಿಂದ ಕಳಸ್ ನೋಡ್ರಿ ಅ
ಎರಡ್ ಸೀಸನ್ ಅಂದ್ರೆ ನಾಕ ವರ್ಷ ರ ಎರಡ್ ವರ್ಷ ರಿ. ಅಂದ್ರೆ ಒಂದ್ ಸೀಸನ್ ಒಂದ್ ಒಂದ ಒಂದ್ ವರ್ಷಕ್ಕೆ ಒಂದ್ ಸೀಸನ್ ಏನ್ ರಿ.
ಹಾ.
ಹಾ ಇದು ಯಾರ್ ತಗೊಂಡ್ರ ಗಾಡಿ ನೀವು ನಡ್ಸಕಕ್ೋಗಿದ್ರಲ್ಲ.
ನಮ್ ಅವ್ರದ್ದ ಇತ್ರಿ ಅಡ್ಡ್ದ್ರೀ ಈಗ ಒಂದ ಕೊಟ್ಟಿವ್ರಿ ಸ್ವಲ್ಪ ಎದರಾಗತ್ರಿ.
ಏನ್ರಿ ಎರಡ ಅಂದ್ರ ನಿಮ್ ಮಾವ್ರ ಏನ್ ಬಿರ್ಸಿದಂಗ ಕಾಣ್ತಾರಲ್ರಿ.
ಏನ್ರೀ ಎಲ್ಲ ಮತ್ತಗೇರರಿ ಏನ್ ಮಾಡ್ಬೇಕೀ.
ಯಾವ ಆಸ್ತಿ ಇಲ್ಲಿ ಏನಲ್ರೀ ಅದೇ ಒಂದ್ ಹತ್ತು ಎಕರೆ ಆಸ್ತಿ ಅದ್ರ.
ಹಾ ರಿ.
ಹ ಅವ್ರ ಮೂವರ್ರೀ. ಒಬ್ನ ಮಾಡೇನ ರಿ ಸ್ವಂತ ಅವ್ರ ನ್ಸನ್ ಸ್ವಂತ ಒಬ್ನ ಮಾಡೇನ್ ರಿ.
ಕಡಕಾಗಗಿದ್ದಾರೆ ಅನ್ ಸಪ್ರೇಟ್ ಸಪೇಟ್ ಆಗಿದ್ದಾರೆ.
ಎಲ್ಲ ಅವ್ರನ್ ಜಾಬ್ ಅವ್ರ ಎಲ್ಲ ಸರ್. ಏ ಯಾವ ಸಪೋರ್ಟ್ ಇಲ್ಲಿ ಏನ್ರಿ ಸುಮ್ಮ ಹ. ಕೈಮಲ್ ತೊಂದನ್ರಿ.
ಹ್ಮ್ ಈಗಏನ್ ದೊಡ್ಡದಾವ್ರೀಲ್ಲಷ್ಟೆ.
ದುಡ್ದಾವ್ರೀ ಒಂದ್ ಮಿಷಿನ್ ಮಾರಿದ್್ರಿ ಸ್ವಲ್ಪ ಸಾಲ ಆಗಿತ ರಿ ತಂದಿದ್ದು.
ಏ ಯಾಗ ಹಿಂಗಗೆಾಕ್ರರಿ ಮತ್ತೆ ಒಂದೇ ಸೀಸನ್ ದುರ್ತತಿವ ಅಂತ ಹೇಳಿದ್ರೆ ಮತ್ ಮಹಾರಾಜನ ನಡ ಮಾರ ಅಷ್ಟೆಡ್ ಹೋಗ್ಬೇಕತಲ್ರೀ ಮುಂದಿನ ವರ್ಷ ನಡಿತತಲ್ರಿ ಸೀಸನ್.
ಮೇಂಟೆನೆನ್ಸ್ ಮಾಡದ ಆಗಲ್ರರಿ ಅವಕಲ್ಲ ಒಂದೇ ಆದ್ರ ನಡೀತ್ರಿ.
ಡೈಲಿ ಎಟ್ ಬರ್ದ್ರೀ ಮೆಂಟೈನನ್.
ಬಾಳದ್ರೀ ಅದಕ್ ಡೀಸೆಲ್ ತರಬೇಕು ಅದು ಡೀಸೆಲ್ ನಾಕ್ನೂರ್ ಲೀಟರ್ ಕುಡಿತತ್ರಿ ಅದಕ್ಕೆ ನಲ್ವ ಸಾವಿರ ರುಪಾಯ
ಅಂದ್ರ ಒಂದ್ ದಿನಕ್ ರೀ.
ದಿನಕ್ಕೆ ನಲ್ವತ್ ಸಾವಿರ ರೂಪಾ ಡಿಸೆಲ್ ಬೇಕಿರದಕ.
ಒಂದೇ ಗಾಡಿನ್ರಿ ಅಬಾಬಾಬಾ ಏನ್ರೀ ಇದ. ಅ ದೊಡ್ಡ ಒಂದು ಟ್ಯಾಕ್ಟ್ರ ನಡೆಸಿದಂಗ ಆಯ್ತಲ್ರಿ.
ಹಂಗಗೆ ಅದ್ರಿ ಅದಕ್ಕೆ ಸ್ವಲ್ಪ ಒಂದ್ ಮಿಷಿನ್ ಕೊಟ್ರಿ ಒಂದ್ ಆದ್ರಿ ಈಗೊಂದ್ ಮಿಷಿನ್ ನಡಸ್ಬೇಕ್ರೀ ಸೀಜನ್.
ಎಷ್ಟ್ ಅರವತ್ ಸಾವಿರ ರೂಪಾಯಿ ಅಂದ್ರಲ್ರರಿ.
ಹ ಅರವತ್ತೈದ್ ಬರತ್ರಿ. ಕಡೆ ತದ ಬತ್ತ ದಿನಕ್ಕ ಐನೂರು ರೂಪಾಯಿ ಕೊಡ್ತಾರೆ.
ಮತ್ತೆ ಆಳಗಳ ಎಸ್ಬೇಕ್ರೀ ಅದ್ರ ಕೂಡ
ಅದೇ ಟ್ಯಾಕ್ಟರ್ ನಡ್ಸಕೊಂದ್ ಇಬ್ಬ್ರ ಬೇಕ್ರೀ ಮಷಿನ್ ನಡ್ಸಕ್ ಇಬ್ರ ನಾಕ್
ಹ ಹೌದ್ರೀ ಮತ್ತ ಇದು ನಾವ್ ಬರ್ತೀವಿ ನೋಡ್ರಿ ಖಾಲಿದೀವಿ ಮುಂದ್ ಸೀಸನ್ ಇಿಂದ.
ಏ ಬರ್ರಿ ಬಾಳ ಸೌಲಭ್ಯಗಳ ನೋಡ್ರಿ ಸೌಲಭ್ಯ ಯೂಸ್ ಮಾಡ್ಕ್ರಿ.
ಇಲ್ರಿ ನಮ್ ಊರಾಗ ಅದಾವಲ್ರರಿ ಆ ಗಾಡಿಗಳು.
ಹಾ ನಡತರುವ ಅ ಎರಡು ದಿನದ ಕಲಿತ.
ಅದೇ ಅಂದಾರೆ ಇ ಮತ್ತ್ ಅದು ಬೇರೆ ಐ್ದೀರ ಆ ಟ್ಯಾಕ್ಟರ್ಗಳು ಬೇರೆ ಅದವರು.
ಸ್ವಲ್ಪ್ ಗಾಲಿ ಇರಲ್ರರಿ ಅವಕ್ ಮುಂದ್ ಅದಕ್ಕೆ ನಡತ್ರಿ ಅದೇನಲ್ರಿ ನಡ್ಸ್ಬೋದಿ.
ಅಂದ್ರ ಏನ್ ವ್ಯತ್ಯಾಸ ಆದತ್ರಿ ಈಗ ಸೇಮ ಡ್ಯಾಕ್ಟರ ಡಿಸನ್ ಏನ್ರಿ.
ಹಾ ಸೇಮ್ ರಿ ಸ್ವಲ್ಪ್ ಸ್ಟೇರಿಂಗ್ ಆಡ್ ಬರ್ತ್ರಿ ಅದಕ್ಕ. ಹಾ ಪವರ್ ಸ್ಟೇರಿಂಗ ಇರ್ತ್ರಿ ಸಾವಿರ ಪವರ್ ಸ್ಟೇರಿಂಗ್. ಗಾಡಿ ಇರ್ತಾವ ಇವು.
ಮ ಗಾಳಿ ತೆಗೆರ ಹೆಂಗ ಹೋಗ್ತದೆರೀ ಅದ.
ಅವೆಲ್ಲ ಪಟ್ಟಿಗಿಟ್ಟಿ ಕೊಟ್ಟ ಸಪೋರ್ಟ್ ಮಾಡಿರ್ತಾರ ಅವಕ್ ಮುಂದ.
ತಂದ್ರೆ ಒಂದ್ ದ ಒಂದ ಎಷ್ಟು ಗತ ಹ
ಒಂದ್ ಎಕರೆಕ್ಕ ಕಬರ್
ಹಾ
ಮರತರು ಅಂದ ಐವತ್ತು ಟನ್ನು ಅರವತ್ತು ಟನ್ನು
ಹೌ ಇಲ್ಲ ನೀವು ನೀವು ಎ ಟನ್ಕ್ಕಗೋತರಾ ಏ ಎಗ್ರಲ್ಲ ಕೋಗತರಾ ಕಟ್ ಮಾಡ್ಲಿಕ್ಕೆ
ನಾವವು ಎಕರೆ ಎಕ ತೋತವ್ರೀ ಟನಿಗ ಕೊಡತಾರ ನಮ್ ಫ್ಯಾಕ್ಟ್ರಿ
ಹಂಗಗೆ ಹೆಂಗ್ರೀ
ಟ್ರಗ ಟನ್ನಿಗೆ ನಾಕ್ನೂರ ಐವತ್ತು ರೂಪಾಯಿ ಕೊಡ್ತಾರೆ
ಹೌದೌದು
ಹ ಇಲ್ಲಿ ಏನದ ನಮ್ಮ್ ರೈತರ ಬಳಿ ಎಕರೆಕ್ ನಾಕ್ ಸಾವಿರ ಮೂರ್ ಸಾವಿರ ದ ತ ರ ಒಂದ್ ದಿನಕ್ಕೆ ಒಂದ್ ಎರ್ನೂಟ ಹಾ ಒಬ್ರು ಕೊಡ್ತಾರೀ ಫ್ಯಾಕ್ಟ್ರಗನ್ ಕೊಡ್ತಾರ ರೈತನ್ ಕೊಡ್ತಾರ
ಅಂದ್ರೆ ಏಟ ಆತ್ರಿ ಒಂದ್ ಎಕರೆೆ ಕಟ್ ಮಾಡಕ್ ಒಂದ ಎಷ್ಟು ತಾಸ ಬೇಕ್ತ್ರಿ ಮಿನಿಮಮ್
ಚಲೋ ಕಬೂರ್ ತಕ ಹಾ ನಲವತ್ತು ಅರವತ ಟನ ಎರಡು ಗಾಡಿ ತುಂಬತಾವ ನೋಡ್ರಿ ಅರ್ ಒಟ್ಟನ್
ಒಂದೊ ಒಂದೊಂದ್ ಟಂಗ ಇದು ಒಂದೊಂದು
ಹಾ ಬರ್ತಾರೀ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ೇಳ
ಇದು ಕಬ್ಬು ಮಾಡಕ ಖರ್ಚುಟ್ಟ ಬರ್ತರು ನ ಎಕರೆಗೆ
ಏ ಬಾಳ ಏನ್ ಬರಲ್ರಿ ಆಕಡೆ ಈ ಕಡೆ ಒಂದ್ ಐವ ಸಾವಿರದ ಮೂದ ತ್ರಿ ಅದ್ರಾಗ ಲಾಭನೇ ಅದ್ರರಿ ಎರಡು ರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರ ಅಲ್ಲ ಪೂರಾ ಇದತ್ರಿ ಹಾ
ಏ್ನ ತ್ ಆತಲ್ರರಿ ಒಂದ್ ಎಕ್ರಕ್ ಮೂರ್ ಲಕ್ಷ ಅಂದ್ರೆಂಗ ಸುಮನೆ ಐತೆೇನ್ರಿ
ಆಯ್ತು
ಹ ಅರವತ್ ತನ ಹೆಂಗ್ ಬರ್ತವ್ರಿ ಎಲ್ಲಾರ ಅದನೇ ಬಾಣ್ತಾರ ಇಲ್ಲಾಂದ್ರಿ ಅಷ್ಟ್ ಬಂತಂದ್ರಿ
ರೀ ಆ ಕಡೆ ಎಲ್ಲ ನೀರ್ ಬಾಳ ಅ್ರ
ಇಲ್ಲ ಈ ರಂ ಇರ್ಲಸ ಅರವಟ ಅನಂದ್ರೆ ಈಗ ಎಲ್ರೂ ಅದೇ ಬೆಳಕ್
ಎಲ್ರ ಏನ್ ಬೆಳೆ ಬೆಳತಾರೀ ಮ್ಯಾಕ್ಸಿಮಮ್ ಆರ್ ವಟ್ಟನ್ ಬೆಳೆ ಬೆಳತಾರ ಐವತ್ತು ಟನ್ ಬೆಳ್ತರ ಒಬ್ಬರು ನಲ್ವತ್ತು ಟನ್ ಬೆಳ್ತಾರ
ಅಂದ್ರೆ ಯಾವರೇಜ್ಗ ಎಷ್ಟ ಅತ್ೀ ನಮ್ ಎಕರೆ ಸ ಸರಿ ಅಂತ ಹೇಳ್ರಿ ಎಕರೆಕ ಅ ಹತ್ತು ಗಂಲ್ ಅಂತ ಬರ ಬರ್ತ ಅಂತರಿ
ಬಂದ್ ಮ್ಯಾಕ್ಸಿಮಮ್ ಅಂದ್ರೆ ಹೊಸ ಕಬ್ ಹಚ್ಚಿದಪ್ಪ ಅಂದ್ರೆ ಐವತ್ತು ಟನ್ ಮೇಲೆ ಬರುತ್ತ ಕಬ್ಬ
ಹೆಂಗ ಮಾಡಿದಾರನ್ರಿ
ಮಾಡಿದ್ರ ನೀವು ಮಳೆ ಮಳೆ ಬಂದ್ ಅಟ್ಟೆ ಮಾಡಿದ್ರರುನು ಒ್ ನಲ್ವಟ್ಟನೇ ಬರ ಬರುತ್ತೆ ನೀರ್ ಬಿಡ್ಲಿಕ್ಕ
ಅದು ಖರ್ಚು ಏನಾದ್ರ ಅದಕ್ಕೆ
ಏನು ಹೇಳ ಅಕ್ರೆ ಒಂದ ಎಂಟ ಚಲ ಗೊಬ್ರ ಹೋಗ್ ಬಿಡ್ಬೇಕಕ್ರೆ ಎರಡ್ ಸಲ ಒಂದ್ಲ ನಾಕ ಚಲ ಇನ್ನೊಂದ ಸಲ ನಾಲ್ಕ್ ಚಿ
ಹಾ ಎಕರೆಕಂಟ ಚಲ ಯಾವ್ದ್ರೀ ಎ ಡಿ ಎ ಬಿ ಈರನ್ ಇ ಒ ಒಂದು ಹರನ್ ಅದು
ಇಪ್ಪಾತ್ ಏಪತ್
ಇಲ್ಲಾ ಎಷ್ಟು ಬಳಂಗದರಾ ಅದು
ಅದ ಈರಾವ ಮುನ್ನೂರವತ್ತು ಇನಾದ್ರೀ ಇದು ಇಪ್ಪತ್ತ ಇಪ್ಪತ್ತು ಸ್ವಲ್ಪಾಳದ್ರೀ ಹದಿಮೂರ್ನೂರ ಏನಾದ್ ಅದ್ ರೇಟ್
ಹ್ಮ ಅದ ಅಷ್ಟ್ರ ಮತ್ತತ್ ಎಣ್ಣೆ ಎಣ್ಣ ನೋಡ್ಬೇಕೇಏನ್ರರಿ
ಹಾ ಒಂದ್ ಎರಡ್ ಸಲ ಎಣ್ಣು ಉಡಿಡ್ಬೇಕ್ರೀ ಒಂದ್ ಎರಡ್ ಸಲ ಕಸ ತಗಸ್ಬೇಕು ಒಂದ್ ಎತ್ತಿನಗ ಓಡಿಸಬೋದು ಒಂದ್ ಎರಡ್ ಸಲ
ಆ
ಆಯ್ತು ಇವೆಲ್ಲ ಮುಗಿದಗಳೇ ನೀರು ಹುಡ್ಕೊಂಡ್ ಕುತ್ ಬಿಡ್ಬೇಕು
ಎಷ್ಟು ಬಿಟ್ರೆ ಮತ್ತ ರೋಗ ರುಚಿಏನ ಬರ್ತ
ಏನ್ ಬರಲ್ರಿ ಒಾಯ್ತ್ ಸಣ್ಣ ಸಣ್ಣದತ್ ಮಣಕಳ ಮಟ್ಟದ್ದೆ ಅವಾಗೆ ಮೈಂಟೆನೆನ್ಸ್ ಮಾಡ್ಬೇಕು
ಹೌದ್ರಿ ಇವು್ ನಮ್ ಹೆಂಗ್ ಬರ್ತವ್ರೀ
ಇರ್ಲ್ಲ ಇಿಲ್ಲ ಹಂಗಲ್ರರಿ ದೊಡ್ಡ ಸ್ವಲ್ಪ ನಾವು ಕೊಂಕ ಮಟ ಬತ್ತಪ್ಪ ಆಯ್ತ ಅವಕ್ ಏನ್ ಮಂ
ಎರಡ್ ಸಾರಿಗ್ ಒಬ್ಬ್ರ ಹಾಗ್ಬೇಕ್ರೀ ಎಂಡಿತ್ರಿ ಎಷ್ಟ್ ಸಾರಿ ಹೊಳಿತವಂತ ಅದ್ರ ಎಕ್ಕನ ಇಲ್ರಿ ಕರೆಕ್ ಟೈಮ್ ಟು ಟೈಮ್ ನೀ ಓ ಜಾಸ್ತಿ ಅದ್ರೀ ಯಾವ್ದ್ ಮಾಡದ್ ಬಿಟ್ರೀ ಕಬ್ಬು ಮಾಡದ್ ಬಿಟ್ರ ಇದು ಮಾಡದ್ ಬಿಟ್ರ ಅ್ರೆ ಯಾವ ಅಂದ್ರೆ ಯಾವ್ದು ಮಾಡೋದ ಈಜೆ ಅಂದ್ರೆ
ಇಲ್ರರಿ ಬಾಳ ಈಜಿ ಆದ್ರ ನೀವರ್ ಇತ್ತಪ್ಪ ಇ ಬಲ ಹ ನೀರಿಂದ ಮತ್ತ ನೋಡ್ರಿ ಮತ್ತ ಏನ್ ನೋಡಡಿರಿಮ ಟೆನ್
ಮತ್ತೆ ಇಲ್ಲಿ ಬೋರ್ಾಕ್ಸ ಆಾಕ್ಬಡ್ಬೇಕೀ ನೀವ್ ಹೆಂಗಿರ್ ನಿಮ್ ನಾಲೆಸ ಅದ ಹೆಂಗಿರ್ ನಿಮ್ ಅವ್ರರು ಸಂಪೋಟದ
ಇಲ್ರರಿ ಇಲ್ಲಿ ನೀರು ಬಿಳಲ್ರಿ ಎಲ್ಲ ಹಾಕ್ಸ್ಬಕ್ ಮಾಡಿದರಿ ಮಗೇನ ಒಂದ್ ಎರಡು ಬರ್ ಯಾಕ ಮೂರ್ ಬೋ ಅಂದ್ರೆ ಹಾಸ್ತತಿವರಿ
ೇಳ್ತ ಸಾರೆ ಹೆಂಗ ಬೆದಲ್ಲ ಪ್ರತೊಂದು ಕಡೆ ಅಂತರ್ ಜ ಇ
ಇರ್ತೈತಿ ಹಂಗಲ್ಲ ಒಂದ್ ಎರಡ್ ಇಂಚ್ ನೀ ನೀರು ಬರ್ಬೇಕು ಎರಡ್ ಇಂಚಿನ ನೀರು ಬಂದ್ರೆ ನಡೀತ ಅವು ನಡತವ್ರೀ ಮನಿ ಪೂರ್ತೈತಿ ಒಂದ್ ನಾಕೈ್ ಬಾರ್ನ್ ಬರ್ತವ್ರಿ ಅವಕ್ ನಾಲ್ಕದ ಬರ್ಲ ನಾ ಎಡು ಸಾಲಿಿಗೆ ಹೋಗಲ್ವ ಹ್ಮ
ಅದೇ ಬುದ ಸರ್ ಅದು ಬೋರ್ ಬೇರೆ ಬರ್ತನಾ
ಹಾ ಅದೇ ಅವು ಎರಡ್ ಇಂಚ್ ತನ ನೀರು ಬಬೇಕ್ರೀ ಅಂದ್ರ ಹೋಗಿ ನಾಕದು ಎಕ್ರ ಒಂದ್ ದಿನ ತಿಳತ ಇಂಚ್ರೀ ಅ ಇಂಚ್ ಬತ್ತ ನೋಡ್ರಿ ಗತ್ತಿಲ್ಲ
ಅಂದ್ರೆ ಹ್ಮವವ್ರೆ ಅ ಅ ಜ ಬೇರೆ ವಿಜ್ಞಾನಕ್ಕೆಂಬೈತದ ಅದು ನಿಮ್ಗೂ ಅಷ್ಟು ಗೊತ್ತಿಲ್ರರಿ ಅದು ನೀವು ಬರೀ ಅನ್ನೋದ್ ಅಷ್ಟೇ ಕೇಳಿರ್ರಿ ಅ್ರಿಂದ ಬೇರೆೇನಾದ್ರಿ ಒಂಚೂರು
ಅಂತ ಅದ ನಾವು
ಅದೇ ಅದೇ ಅದ ಹೆಂಗೆ ಸಾಲ ಅಂದ್ರೆ ಒಂದು ಬಕೆಟ್ ಇರ್ತದ ನೋಡ್ರಿ ಬಕೆಟ್
ಹಾ ಹ್ರೀ
ಬಕೆಟ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕ್ರಿ
ಹ ರೀ
ಅದು ಬೋರ್ ಕೆಳಗೆ ಇಡ್ಬೇಕ್ರೀ ಅದು ಬೋರ್ ಚಲ ಮಾಡಬೇಕ್ರೀ ಬೋರ್ ಚಲೋ ಮಾಡಿ ಆ ಬಕೆಟ್ ನೀರ್ ಬೀಳುದಲ್ರೀ ನೀರ್ ಬಕೆಟ್ ತುಂಬಿ ಎಷ್ಟು ಇ ಚೆಲತ್ದಲ್ೀ ಅದ್ರ ಐಟ್ ಎಷ್ಟ್ ಇರ್ತ್್ರಿ ಚಲ್ಲ ಐಟ್ ಅದ ಎಷ್ಟ್ ಇಂಚ್ ಇರ್ದ್ರರಿ ಅದ್ರ ತಕ್ಕಂಗ ಇಂ ಚಳಿತಾರ ಅದು
ಹಂಗ ಏನ್ರಿ ಅವ ನೋಡ್ರಿ ಬಾಳ ನಾಲೇಜ್ ಅದ್ ನೋಡ್ರಿ ನಿಮ್ಗ
ಏ ನಿಮ್ಮ ಮಂತ್ರರ ಆಶೀರ್ವಾದ ಸಾರ ಎಲ್ಲ ಸ್ವಲ್ಪ ತಿಳ್ಕೊಂಡಿದ ಅಲ್ಪ ಸ್ವಲ್ಪ ಅಷ್ಟೇ
ಅದ ನಾವು ಮಂದಿ ಹೇಳ್ತಾರಂತ ಸುಮ್ಮ್ ಹಂಗೆ ನಾವ್ನ್ ಹೇಳ್ದವ್ರೀ ಎಡ್ಂಚ ಹೋಗಳ್ಬೇಕ
ಹ ಸರಿ ಅದು ನಾನ್ ಹಿಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ರೆ ಅದ ತಿಳ್ಕೊಂಡಿರ ನ
ಹೌದ್ರೀ ಬಾಳ ಶಾಣರರಿರಿ ನೀವು ಒಂದ್ರ
ಏ ಹಂಗೇನ್ಲ್ರಿ ಎಲ್ಲ ನಿಮ್ಮಂತರ ಆಶೀರ್ವಾದ್ರೆ
ಇಲ್ ಅಂದ್ರೆ ಬಾಳ ಚ ಇ
ಹಾಗಾದ್ರೆ ಊಟ
ಊಟ ಇಲ್ರರಿ ಈಗ ಮಾಡ್ಬೇಕ್ರೀ ಹೋಗಿ ಆದ್ರ ಈಗ ಸ್ವಲ್ಪ ದೇವ್ರ ಇಲ್ಲಿ ಹೊರಗೆ ಬಂದಿದ ದೇರುನ್ ನಾವುನು. ಇಲ್ಲಿ ನಾನು ನಮ್ ದೋಸ್ತರು ಬಂದಿದ್ರಿ ಎಲ್ಲಾರ
ಹೌದ್ರಿ ಯಾಕ ಈ ಏನು ಬಾಲ್ಟಿ ಗಿಟ್ ಮಾಡತ್ ರಿ.
ಇಲ್ರಿ ಪಾರ್ಟಿ ಗಿಟ್ ಏನ್ಲ್ರೀ ಸು್ನಸ್ ಬರ್ಲೈತ್ರಿ ಬಂದಿಡ ಹೊರಗೆ.
ಹ್ಮ್ ಹ್ಮ್ ಏನಾರ ಕೂಲ್ ಡ್ರಿಂಕ್ ತಗೊಂಡಿದ.
ಇಲ್ರಿ. ಕಲ್ ಡ್ರಿಕ್ಸ್ ಕುಡಿಬೇಡ ಅಂತಂದ್ರ ಅಷ್ಟು ಹಿಂಗ ತಗೋಕ್ ಮಾಡಿದ್ವಿರ ಏನ ಸಾಯ್ ಆಗತ್ತತಾರ ಅಂತರೀ ಕುಡ್ರ.
ಏ ಹಂಗೇನ್ ಸುಲ್ ಅದೆಲ್ಲ ಅವನು ಹೆಚ್ಚಿಗೆೈ ಕುಡ್ದಿದ ಸತಿದ್ದೇನೆ ಅಷ್ಟೇ ರೀ ಮತ್ತೆ. ನಿಲ್ಲ ಅದ ಹಂಗಿದ್ರಿ ಗೌರ್ಮೆಂಟ್ ಅದು ಮಾಡದಲ್ರಿ ಅಂದ್ರ ರೆಕಮೆಂಡ್ ಮಾಡಲ್ರಿ. ಜನರಿಗೆ ಕುಡ್ಲಿಕ್ಕೆ ಲೈಸೆನ್ಸ್ ಕೊಡದಲ್ರೀ ಫಸ್ಟ್ ಆಫ್ ಆಲ್.
ಹೌದ್ರಿ ಅದಕ್ಕೆ ಹೇಳಳ್ಕ್ ನಾ.
ಹ ಈಗ ಮತ್ತೆ ಎಲ್ಲಾ ದೊಡ್ ದೊಡ್ಡ ಸ್ಟಾರ್ಗಳೆಲ್ಲಾ ಅವ್ರನ್ನ ಏನ್ ಮಾಡ್ತಾರೆ. ಚಿತ್ರೀಕರಣ ಮಾಡ .
ಹಾ ಬೋಲೋ ಜುವ ಕೇಸರಿ ಅವೆಲ್ಲಾ ತೊಂದ್ರ ನಡತಲ್ರಿ.
ಏ ನ ಅವು ನಡಿತತದ್ರೀ ಸ್ಟಂಗ್ ಕುಡಿಬಡದ್ರ ಇನ್ನು ಸ್ಟಂಗ್ ಕುಡಿ ಬಬೇಕ್ರೀ ಅವವು ತುಂಬ್ರ ನಡೀತರಿ.
ಹಾ ಹಾ. ಹಾ. ಹೇಗೆ.